ಊಟ ಆಯ್ತಾ.
ಹಾ ಆಯ್ತು ನಿಂದ ಆಯ್ತಾ.
ಹ್ಮ್ಮ್ ನಂದಾಯಯ್ತು ಏನ್ ಊಟ. ಹ್ಮ್ ಕಳ್ಸ್ತಾ ಇದೆ ಊಟ ಆಯ್ತಾ.
ಹ್ಮ್ ಆಯ್ತ ಆಯ್ತು ನಾನು ಇವತ್ತು ಚಪಾತಿ. ಪಲ್ಯ ಜೊತೆ ನೀ ಏನ್ ತಿಂದಿ.
ನಮ್ದು ಮಾಮೂಲಿ ಅನ್ನ ಸಾಂಬಾರ್ ತಿಂದ್ವಿ.
ಅನ್ನ ಸಾಂಬಾರ ಏನ್ ಸಾಂಬಾರ್ ಮಾಡಿತ್ತು.
ಹ್ಮ್ ನಾ ಅನ್ನ ಬೇಳೆ ಸಾಂಬಾರ್.
ಹ್ಮ್. ಬ ಹೌದು ಹ್ಮ. ಮನೆಯವ್ರು ಹೆಂಗಿದಾರ.
ಚೆನ್ನಾಗಿದ್ದಾರಪ್ಪ ನಿಮ್ಮ ಮನೇಲಿ ಹೆಂಗಿದಾರ.
ಪರ್ವಾಗಿಲ್ಲ ನಾಂತು. ಮತ್ತಲಲ್ಲಿ ದಿನ ಮನೆಗೋಗಿ ಎಷ್ಟು ದಿನ ಆಯ್ತು ನಿಜವಾಗ.
ಹ ನಾವು ಈಗ ಒಂದ ಚೆನ್ನಾಗಿದೇದ ಮನಲ್ ಇವಾಗ ಸ್ವಲ್ಪ ಮನೆ ಕಟ್. ತ ಇದ್ವಿ ನಾವು.
ಹ್ಮ್.
ಅದ್ರಲ್ಲೇ ಇದು ಕೆಲ್ಸದಲ್ಲ ಇದ ಈಗ ಇದಾಗರ. ಪಾಮ ಎಲ್ಲ.
ಇ ಲೈಕ್ ಮನೆ ಅಂದ್ರೆ ಪ್ರತಿಯೊಬ್ಬ ಜೀವನದಲ್ಲಿೂ ಅತ್ಯಂತ ಮುಖ್ಯವಾದ ಸ್ಥಳ ಅದು.
ಹೌದಪ್ಪಾ ಅದ್ ಕನ್ಸ ಬೇರೆ ಅದ್ರಲ್ಲಿಪ್ಪಮ್ಮಂಗೆ. ಹ್ಮ್ ನನ್ನೂ ಸೇರಿ ಇಟ್ಕೊಂಡೆ ಅಂದ್ರೆ ಇವಾಗ ನಾನು. ಹತಾ ಇದೇನಲ್ಲಾ ಇನ್ನೇನ್ ಮದ್ವೆ ಆಗ್ತೀನಿ ಬೇಕಲ್ವ ಮನೆ ಕಕ್ಷಕ್ಕೆ. ಏನ ಕೇಳ್ತಾರೆ ಏನ್ ಮಾಡಿದೀರಾ ಅಂತ.
ಅದೇ ಅದೇ.
ಹ್ಮ್ ನಮಗಂತಾನೇ ಒಂದ್ ಮನೆ ಇರ್ಬೇಕಲ್ವಾ.
ಹ್ಮ್ ಮನ ಇಡ್ಲೇಬೇಕು ಎಲ್ಲ. ಎಲ್ಲ.
ಅಷ್ಟು ಕೀಳಂಗ ನೋಡ್ತಾರೆ. ಜನ ಮನ ಇಲ್ಲ ಎಂತ ಅಂದ್ರೆ. ಹ್ಮ್ ಇವಾಗೆಲ್ಲಾ ಕೆಲ್ಸ ಎಷ್ಟ ಕೆಲ್ಸ ಮಾಡ್ತಯ ಮನೆ ಕರ್ಸಕ್ ಆ. ಹಿಲ್ವಾ ನಿಮ್ಗೆ ಎಂತ ಕೇಳ್ತಾರೆ.
ಹೌದೌದು ಮ ಏನಂದ್ರೆ ಮನೆಯಲ್ಲಿ. ಹದಾ ಪ್ರೀತಿ ಸಂತೋಷ್. ಭದ್ರತೆ ಮತ್ತು ಆತ್ಮೀಯತೆ ತುಂಬಾ ಅಂದ್ರೆಂಬ.
ಜ . ಹ್ಮ ಹಾ. ನ ನ. ನಮ್ದು ಇ ಇನ್ನ ಒಂದ್ ವರ್ಷ ಆದ ಬು ಮೊನೆೆ ಕಟ್ಟಕ್ಕೆ.
ಹ್ಮ್.
ಅಕೆ. ನ ಅ ಅಕ್ಕೇ ನಿನ್ ಕೇಳ ನೀವು ಕಟ್ಸಿದ್ದೀರಲ್ವ ಮನ ಒಂದ ಎಷ್ಟ್ ವರ್ಷ ಆಯ್ತು. .
ನಾವು ಮನೆ ಖರ್ಚಿ ಒಂದ್ ಐದ್ ವರ್ಷ ಆಯ್ತು ಇಲ್ಲ ತುಂಬ ಅ್ರ ತುಂಬಾ ಖರ್ಚು. ರ್ತ ಗರ್ತ ಮನೆ ಕೊರ್ತಿ. ಹ್ಮ.
ಒಂದ್ ವರ್ಷ ಆದ್ರೂ ತಗೊಳ್ಳಿತ್ತಲ್ಲ ಒಂದ್ ಮನೆ ಕಟ್ಟಕ್ಕೆ.
ಹೌ ಏನಂದ್ರೆ ಮಾಡ. ಹಾ ಕೆಲ್ಸ ಮಾಡಕ್ ಬರ್ತದ ನೋಡು ಅವ ನೆಟ್ಟ. ಮಾಡ್ತಿದ್ದಾರೆ ಅಂದ್ರೆ ಅವ್ರ ಸ ಕೆಲಸ ಮಾಡಿದ್ದಾರೆ ಅಂದ್ರೆ ನಮ್ಗು ತುಂಬಾ ಈಸಿ. ಐ ಮೀನ್ ಬೇಗಾನ ಮುಗಿಯುತ್ತೆ.
ಹಾ.
ಹ ನಿರ್ಮಾಣ ಮನೆ ನಿರ್ಮಾಣಾನ ಬೇಗನೆ ಹೋಗ್ಯುತ್ತೆ ಇಲ್ಲ ಅವರು ಅವರು ಏ ್ರೆ ಅವ್ರ ಪಾಟ್ಿಗೆ ಅವರು ಕೆಲ್ಸ ಮಾಡ್ರೆ ಸುಮ್ನೆ ಬಂದು ದುಡ್ಡಿಸ್ಕೊಂಡ್ ಹೋಗ್ತಿದ್ರ ನಮ್ಮ್ ಮನೆ ನಿರ್ಾಣ ಯಾವಾಗ್ಲೂ ಮುಗಿಯೋದಿಲ್ಲ ಅ ತುಂಬಾ ಸಮಯ ತಗೋ ಹ ಏನ್ನು ಮನೆ ಕಟ್ಟು ಮು್ಲಿ ಸರಿಯಾದ ಯೋಚನೆ ಯೋನೆ ಅಂದ್ರೆ ಯೋಜನೆ ಮಾಡ್ಲೇಬೇಕು ಹೆಂಗ್ ಮಾಡ್ಬೇಕು ನ್ ಇಲ್ಲಿ ಇಲ್ಲಿ ಚೆನ್ನಾಗಿರುತ್ತೆ ಯಾವ್ ತರ ಕಟ್ಬೇಕು ಎಲ್ಲಾ ಯೋಚನೆ ಮಾಡ್ಲೇಬೇಕಲ್ವಾ
ಅಂದ್ರೆ ಇವಾಗ ಸರಿಯಾದ್ ಜಾಗನೂ ಇರ್ಬೇಕು ಅದ್ರ ತಕ್ಕಂಗೆ
ಹೌದೌದು ಜಾಗ ದಾಕದಕ ಜಾಲದ ಆಯ್ಕೆ ಅಂತೂ ತುಂಬಾ ಮುಖ್ಯ
ಹ್ಮ ಅಂದ್ರೆ ಇವಾಗ ವಾಸತು ಪ್ರಕಾರ ಎಲ್ಲಾ ಕಟ್ ಇರ್ತಾರಲ್ಲ ಮನೇನ ತುಂಬಾ ಮುಖ್ಯ ಆಗುತ್ತೆ ಜಾಗನು ಯಾವ ತರ ಇರುತ್ತೋ ಮುಂದೆ ಜನ ಯತರ ಇದ್ದಾರೋ ಅಂತ
ನಮ್ದಂತೂ ಈಗ ಮನೆಯಲ್ಲಿರುವ ಕೊಟ್ಟೆ ಕೊಟ್ಟ ಕಡೆಿಂದ ಅಂದ್ರೆ ಅಡಗೆ ಮನೆ ಇದು ಹಲ್ ಮತ್ತೆ ಕಿಟ್ಟಿಗಳು ವ್ಯವಸ್ಥೆ ಎಲ್ಲ ಚೆನ್ನಾಗ್ ಮಾಡ್ತಿದ್ದಾರೆ ನಿಜವಾಗ್ಲೂ ಉತ್ತಮ ಉತ್ತಮವಾಗಿ ಹಾಲ ಮೆ ಬೆಳ್ಕು ಸಮಯದ ಚೆನ್ನಾಗ್ ಬರುತ್ತೆ ಆತರ ಬೆಳ್ಕು ಬರೋ ತರ ನ ಮನೆ ನಿರ್ಮಾಣ ಮಾಡ್ಸಿದಿದ್ದಾರೆ ನಮ್ಮ ನಮ್ ತಂದೆ ತಾಯಿಯವರು
ಹ್ಮ್ ಹೌದಪ್ಪಾ ಇವಾಗ ಅದ್ ಕಿಕಿಗಳು ಜಾಸ್ತಿ ಸೀರ್ಬೇಕಲ್ಲ ಮನೆಗೆ ಗಾಳಿ ಬರಕ್ಕೆೆ ಅದಕ್ಕೆ
ಹೌದೌದು ಇನ್ನುೂ ಇವಾಗ ಹೆಂಗ್ ಗೊತ್ತು ಮನೆ ನಿರ್ಮಾಣಕ್ಕೆ ಎಷ್ಟು ಖರ್ಚ ಆಗದಂದ್ರೆ ಇವಾಗ ಸಿಮೆಂಟ್ ತಗೋಬೇಕು ಇಟ್ಟಕ ತಗೋಬೇಕು ಮ ಕಬ್ಬಿನದಂತಹತ ತಗೋ ಎಲ್ಲ ತಗೋಬೇಕು ಇಂಜಿನಿಯರಿಂಗ ಇಂಜಿನಿಯರಿಗಳು ಅವರು ಸಮೇತ ಚೆನ್ನಾಗಿರೋರು ನಮ ಸಿಗ್ಬೇಕು ಇಲ್ಲ ಅಂದ್ರೆ ಅವ್ರ ಏನಾದ್ರು ನೆಟ್ಟಿಗೆ ಕೆಲ್ಸ ಮಾಡಲ್ಲ ನೆಟ್ಟಿಗೆ ಎಷ್ಟ ಮಾಡ್ಲಿಲ್ಲ ಅಂದ್ರೆ ನಮ್ ಮನೆಯಂದ ನಿಜವಾಗೂ ಚೆನ್ನ ಕಾಣೋದಿಲ್ಲ
ಹೌದಾ ಕಾಣಲ್ಲ ಇವಾಗ ಹೆಂಗಂದ್ರೆ ಅಂದ್ರೆ ಮ ಮೆಟ್ಲು ಒಳ ಕಟ್ಸಿದ್ರೆ ಚೆನ್ನಾಗಿರುತ್ತಾ ಅಥವಾ ಹೊರ ಕಡ್ಸಿದ್ರೆ ಚೆನ್ನಾಗಿರುತ್ತಾ
ಹ ಮ ಹೊಲ ಕಲ್ಸದ್ರನನೆ ಬೆಟರ್ ಚೆನ್ನಾಗಿರತ್ತ ಅನ್ಸತ್ತ
ಇಂದ್ರೆ ಇದವಾಗಲ್ಲಾ ಓಡಾಡಕ್ ಸ್ವಲ್ಪ ಕಷ್ಟ ಆಗುತ್ತಲ್ವಾ ಹೊರಗೆ ಬರೋರಿಗೆ ಓಡಾಡಕ್ಕೆ ಅದು
ಮುಂದಿನ ಕಾಲದಲ್ಲಿ ಚೆನ್ನಾಗಿ ಇರ್ತಿತ್ತು ಗೊತ್ತ ಎಲ್ಲ ರಾಜ್ಯಗಳು ಅವರೆಲ್ಲಾ ರಾಜ ಭವನ್ ಅವೆಲ್ಲ ಅಂತಪುರ ಅವೆಲ್ಲ ಲ್ಲ ಆದ್ರ ಮದೆ ತ ಎಲ್ಲ ಕಟ್ಿಸ್ತಿದ್ದಿದೆ ಎಷ್ಟ ಚೆನ್ನಾಗ್ ಕಾಣ್ತಲ್ಲ್ಲ
ಗೊತ್ತಾದ್ ಯಾವ್ ತರ ಕಲ್ತ್ತು ಯಾವ ತರ ಮಣ್ಣಿದ್ದು ಇವಾಗೆಲ್ಲ ಸ್ವಲ್ಪ ನಡದ್ರೆನೆ ಮುರದೋಗುತ್ತೆ ಬಂಡೆಗಳೆಲ್ಲ
ಹ್ಮ್ ಹೌದೌದು ಮತ್ತೆ ಇನ್ನು ಏನ್ ಗೊತ್ತಾ ಮನೆ ಮುಂದೆ ಎಲ್ಲಾ ಇವಾಗ ತೋಟ ಇರ್ಬೇಕು ಹೂವಿನ ಗಿಡದಲ್ಲಿ ಇರಬೇಕು ಇ ಪರಿಸರ ಸುಂದರವಂತೆ ಮರಗಳು ಗಿಡಗಳು ಈತರ ಹೂವಿನ ತೋಟ ಎಲ್ಲ ಇಟ್ಕೊಂಡ್ರೆ ಎಷ್ಟ್ ಚಂದ ಕಾಣುತ್ತಲ್ವ ಮನಸ
ಈಜ ಆ ಬಂದವ್ರಿಗೆ ಎಷ್ಟ್ ಚೆನ್ನಾಗ ಕಟ್ಟ
ಹೌದೌದು ಎಲ್ಲ ಒಟ್ಟಿಗೆ ಇನ್ನು ಏನ್ ಗೊತ್ತ ಮ ಮನೆಯವ್ರ ಎಲ್ಲಾ ಒಟ್ಟಿಗೆ ಎಲ್ಲ ಕೆಲಸ ಸಮಾನವಾಗಿ ಮಾಡ್ತಾರೆ ಎಲ್ಲಾನು ಚೆನ್ನಾಗ ಆಗುತ್ತೆ ನಿ ನಮ್ಮ್ ಮನಲ್ಲೂ ಅಷ್ಟೇ ಇಲ್ಲ ಇರೋದೇ ಒಂದು ಒಂದಲ್ಲ ಮನೆ ಕಷ್ಟ ಮೇಲೆ ಮನಲಿ ಎಲ್ಲ ಜನಾನು ಅಷ್ಟು ಪ್ರೀತಿಯಿಂದ ಎಲ್ಲಾ ಎಲ್ಲಾ ಅಂಟಲ್ಲೂ ಪ್ರೀತಿಯಿಂದಾನೇ ಇರ್ಬೇಕು ಚೆನ್ನಾಗ್ ಮಾತಾಡ್ಕೋಬೇಕು ಚೆಂದ ಮಾಡ್ಕೋಬಾರದು
ಹಾ ಮನ ಶಾಂತಿ ಇದ್ದ ಆದ್ರೆ ಅವಲ್ಲ ಚಂದ ಮನೇಲಿ ಇರಾಕ ಇಲ್ಲ ಅಂದ್ರೆ ಓಡ್ಸ್ ಬಿಿಡ್ತಾರೆ ಹ ಮನೇಲೆೇ ಇರಾಕ್ ಆಗಲ್ಲ ಒಂದೊಂದ್ ತರಾ ಹೆಂಗಿಲ್ಸ ಗೊತ್ತವ ನಂದ ಮನೆ ಇರಾಕೂ ಆಗಲ್ಲ ನೆಮದಿ ಇಲ್ಲ ಅಂದ್ರೆ
ಏನಾದ್ೂ ಪರವಾಗಿಲ್ಲ ಅಡಿಗೆ ಮನೆ ಚೆನ್ನಾಗ್ ಮಾಡ್ಸು ನಿು ಆಲೂ ಮನೆ ಕಟ್ಟಾಗ ಯಾಕಂದ್ರೆ ಆ ಅಡು ಮನೆ ಚೆನ್ನಾಗಿರ್ಬೇಕು ಎಲ್ಲಾರಿಗೂ ಅಡಗೆ ಮಾಡಿ ಐ ಮೀನ್ ಆ ಹಮಲ ಮದೆ ಚೆನ್ನಾಗಿರ್ಬೇಕು ಎಲ್ಲ ವಸ್ತುಗಳುಬೇಕು
ಕರ್ಸ್ತಾರಂತೆ ಅದಾದ್ಮೇಲೆ ಅಡ್ಗೆ ಮನೆವಲ್ಲ ಸ್ವಲ್ಪ ವಾಸು ಪ್ರಕಾರದ ಇಿಂದ ದೇವ್ರ ಮನೆ ಕಟ್ಸ್ಬೇಕಲ್ಲ ಪ್ರತಿ ಒಂದ್ ಮೂಲೆನೂ ವಾಸ್ತುವಿಂದ ನೋಡ್ತಾರಂತೆ
ಮತ್ತೆ ದೇವರು ದೇವರ ಅದು ಕೊಠಡಿ ದೇವರ ಕೊಠಡಿ ಅದೇ ಇಕ್ಕತಿದಯಾ ವಾಸ್ತು ಕೊ ೇ ನೋಡ್ಕೊಂಡ್ ಇರ್ತಿದ್ದೀರಾ
ಹಾ ನಾವ್ ಅಸ್ತು ಕೊಡೆ ಅಂದ್ರೆ ನಾಲ್ಕ್ ಮೂಲೆಗಳು ಒಂದಿರ್ಬೇಕಂತೆ ಒಂದ್ ಮನೆ ಒಂದು ಕೋಳೆಗೆ ಹ ್ಮ ನಾಲ್ಕ್ ನಾಲ್ಕ್ ಮೂಲೆ ಕೋಣೆ ಇರ್ಬೇಕಂತೆ ಅದಕ್ಕೆ ಅಪ್ಪ ಅಮ್ಮ ಕರ್ಸಿ ಇದ್ರು
ಹ್ಮ್
ನೋಡ್ತಾ ಇದ್ವಿ ಇನ್ನ ಇನ್ನೇನ್ ಮುಗಿಯುತ್ತೆ ಒ ಐದ ತಿಂವಲ್ಲಿ
ಹ್ಮ ಮತ್ತೆ ಕ ಚೆನ್ನಾಗಿ್ ಮಾಡ್ತ ರ ಕೆಲ್ಸ ಬಂದು
ಹ್ಮ್ ಮಾಡ್ತಾರೆ ಅವ್ರವರು ಅೆ ಮೊನ್ನ ಒಬ್ರೊಬ್ರು ಒಬ್ರೊಬ್ಬರು ಕ ಸರಿಯಾದ ಟೈಮಗ್ ಬರಲ್ಲ ಬೈ ಕರ್ಸ್ಬೇಕಲ್ಲ
ಹೌದು ಏನ್ ಗೊತ್ತಾ ಇವಾಗ ಕಾರ್ಮಿಕರು ನಮ್ಮ್ ಮನೆ ನಿರ್ಮ ನಿರ್ಮಾಣ ಮಾಡೋದ್ರಲ್ಲಿ ಸಮಯ ಮತ್ತು ಶಯ ಎರಡು ಅಗತ್ಯ ಇರುತ್ತೆ ನಿಜ ಅವ್ರು ಎಷ್ಟು ಸಮಯ ಕೂತೋ ಎಷ್ಟು ಅಗತ್ಯವಾಗಿ ಶ್ರಮ ಪಟ್ಟು ಕಷ್ಟ ಪಟ್ಟ ಕೊೊಡ್ತಾರರು ಆಾಗ ನಮ್ಮ್ ಮನೆ ಎಷ್ಟೋ ಸುಲಭವಾಗಿ ಬೇಗನೆ ಸಮಯ ತಗೊಂಡ್ಬಿಟ್ಟು ಬೇಗಾನನೆ ನಿರ್ಮಾಣ ಆಗತ್ತೆ ನಿಜವಾಗಿ ಅದಕ್ಕಂತ ಕಾರ್ಮಿಕರನ್ನು ನಾವು ಚೆನ್ನಾಗಿರೋನ್ನ ಕರ್ಕೋಬೇಕು ಮನೆ ಕರ್ಸಾಗೂ
ಹೌದು ನಿವಾಗಲ್ಲಾ ನಿವಗೆಲ್ಲಾ ಕೆಲ್ಸ ಮಾಡಕ್ಕೆೆ ಬಾ ಅಂತಿರ್ತಾರಪ್ಪಾ
ಹೌದು
ಹ್ಮ್ ಅವಾಗೆಲ್ಲಾ ಅಯ್ಯೋ ಕಟ್ಸ್ತಿೀ ಬರಮ್ಮ ಬರ್ತಿ ಬೇಗ ಬಂದ್ಬಿಡೋವ್ರ ಅವವಾಗೆಲ್ಲಾ ಇವಾಗ ಕರಿಬೇಕ ಅವ್ರಿಗೆ ಕಖಾಲಿ ಬಿದ್ದು ಕರಿಬೇಕು ಫೋನ್ ಮಾಡೋವರ್ಗೂ ಬರಲ್ಲ
ಇದು ಇನ್ನೊಂದು ಏನ್ ಗೊತ್ತಾ ತುಂಬಾ ಭದ್ರತೆಯಿಂದ ಇರ್ಬೇಕು ಹಿಂಗಗೆ ಹೆಂಗ್ ಕಟ್ಸಿದ್ರುನು ಮನೆ ಭದ್ರತೆಯಿಂದ ಇರ್ಬೇಕು ಏನೇ ಪ್ರಾಣಿಗಳ ಆಗ್ಬಾರು ಆತರ ಕಟ್ತನಾ
ಹೌದು ಸರಿ ನಿಂದ್ರೆ ಹೆಂಗ್ ಮಾಡ್ಸಿದೀಂದ್ರೆ ಯಾರಾರು ಬಂದ್ರೆನು ನಮಗ್ ಗೊತ್ತಾಗ್ಬೇಕು ಆತರ ಕಿಟಕಿಗಳು ಮಾಡಿದ ೀವಿ ಮತ್ತೆ ಎರಡು ಸ್ನಾನಗೃಹ ಹಾಕಿದೀವಿ ಹೊರ್ಗಡೆ ಒಂದು ಹೊರ್ಗಡೆ ಒಂದು
ಇವಾಗ ಇನ್ನೂ ವ
ಹಿಂದೆ ಮಾತ್ರ ಹಿಂದೆ ಮಾತ್ರ ಇಟ್ಟಿಲ್ಲ ಬಾಕ್ಲೂನಾ ಅಂದ್ರೆ ಇವಗೆಲ್ಲಾ ಜಾಗೃತೆಯಿಂದ ಇರ್ಬೇಕಲ್ಲ ಹಿಂದೆ ಬಕ್ಲೆಲ್ಲ ಮಾಡಿಲ್ಲ
ಕಟ್ಟುವಾಗ ಅಂತೂ ನಿಜವಾಗ್ಲುೂ ಗಟ್ಟ ಿಯಾದ ಅಡಿಪಾಯ ಮಾಸ ಹಾಕುದು ಬಳ ಮುಖ್ಯ
ನೀವು ಹೆಂಗೆ ಕಟ್ಿಸಿದ್ದೀರಾ ಮನೇನಾ
ನಾ್ ಪ್ರಕಾರ ಎಲ್ಲಾ ತಿಳ್ಕೊಂಡು ಎಲ್ಲಾರನ್ನೂ ಕೇಳಿ ಒಲ ಸ್ಲ ಆರೋಗ್ಯ ಎಂಪಿಕೆ ಮಾಡಿಕೊಂಡು ಅತೆ ಪವಾಗಿಲ್ಲ ಚೆನ್ನಾಗಿ ಎಲ್ಲಾನು ಸರಿಯಾಗಿ ನಡೀತಿದ್ದೆ
ಹ್ ನಾವು ಇವಾಗ ಮೆಟ್ಲ ಮೇಲೆ ಇನ್ನೊ ಒಂದ್ ತರ್ಸ್ಬೇಕಕ್ ಅನ್ಕೊಂಡಿದೀವಿ ಅಂದ್ರೆ ಇನ್ನೇನ್ ಮಜ್ವೆಾ ಆಗ್ತತ್ತಲ್ಲ ನಮಗು ಬಂದ ಬರೋರ್ಗೆ ಹೋಗೋರಿಗೆ ಸಹಾಯ ಆಗತ್ತೆ ಅಂತ ಇರಕೆ ಮತ್ತ ಕೆಳಗೆ ಎಲ್ಲರಿಗೂ ಸರಿ ಒಂತ ಲ್ಲಲ್ಲ ಜಾಸ್ತಿ ಜನ ಬರ್ತಾರೆ
ಮನೆ ಮನ ಮಾಡ್ಬೇಕುಂಂತವಾಗು
್ಮ ನಿನ್ನೇನ್ ಮ ಮನ ಶಾಂತಿ ಕರಿತೀವಿ ನೀವು ಬರ್ಗಿ ಅಪ್ಪ ಅಮ್ಮನ್ನೆಲ್ಲಾ ಕರ್ಕೊಂಡ್ ಬಾ
ಕಟ್ಟೆ ಬರ್ತೀವಿ
ಹ್ಮ್
ಸರಿಬೇಕಷ್ಟೆ ಬರಕ್ ನಾವು ಮುಂದೆ ಇರ್ತೇವೆ ನಿಜ ಆ ಸರಿ ಆಯ್ತು